ಇದೆಂತ ಅವಕಾಶಗಳಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹತ್ತ
ಅಲ್ಲ ನೀ ನೀ ನೀ ಮಾತಾಡಿದ್ದೇನೆಯತಿದ್ರಲೇ
ಇಲ್ಲ
ಮತ್ತೆೇ ದೇವಮ್ಮ ಮಂದಿರ್ಲ್ಲ ಮಾತಾಡಿವಿ
ಹ್ಮ್ ಮತ್ತ
ಅದೇ ಒಂದ ಒಂದ್ ಫೋನ್ ಇಂತ ಐದು ಅಂತವಾ ಅಂದ್ರನ್ ಬರಾಗ ನಿಮ್ದ ನಿನ್ನೆ ನಿನ್ನೆ ಒಂದನ ನೋಡಮ್ ನೆಕ್ಸ್ಟ್ ಬರ್ತದಲ್ ಗೊದಾದ
ಆಡ್ ಮಾಡಿದೇ ಅದಿಲ್ಲ ಈಗ ಒಂದ್ ಮೂರ್ ಆತು
ಮುಂಜಾನ ಮೂರ್ ಮಾಡಿನೇ
ಈಫೋನೇಗೆ ಲೆ
ಈ ಫೋನಿಗೆ ಹ
ಹ್ಮ್
ಈಗ ಒಟ್ಟೆ ಟೋಟಲ್ ಎಷ್ಟಗ ತ್ ನ ನಮ ಹದ್ನಾಕ ಆತವ ಇದೊಂದಾದ್ರ
ಹಓ ಮತ್ತ ಅಂದ್ರೆ ಒಂದೇ ಫೋನಿಗೆ ಮಾಡ್ಬೇಕಾ
ಬೇರೆ ಬೇರೆ ಮೂರ್ ಫೋನ್ ಹಾಕತಿಲ್ ಈಗ ದೇವಮ್ಮದೊಂದ್ ನಿ
ಹ್ಮ ಅದೇ ಅದೇ ಕೇಳಕತ್ತೇನಿ ಹಂಗ ಮಾಡ ನಡಲಿ ಏನಂದ್ರೆ ಒಂದೇ ಫೋನಿಗೆ ಐ್ ಸಲಿ ಮಾಡ್ಬೇಕಾ
ಹ್ಮ ನಡತದ ಅನಸ್ತದ ಹೆಂಗನ್ ಹೆಂಗನ್ ನನಗತಾರೆ ಯಾರ ಇವತ್ ಎಷ್ಟ ಮಾತಾಡ್ ದ ನಿ ಸಾನ ಅನ್ ಅಂದ್ರೆ ನಾಲ್ಕ್ ಸರಿ ಏನ ಆಗತ್ತೆ ಮಧ್ಯಾಹ್ನ ಮೂರ್ ಸರಿ ಐತಿ
ಹಾ
ಈಗ ನೀ ನೀನೇ ನೋಡ ನಿನ ಪಪ್ಪನ್ ಫೋನ್ಲ್ಲ ಆಗಲೆ ಮಾತಾಡಿದ್ದಿ
ಹ್ಮ್ ಅಗಳ ಒಂದ್ಸತಿ ಈಗ ಎರಡ್ ಸತಿ ಸತಿ
ಐ ಸರಿ ಆ ಸಾನಂದ ಮೂರು ಆರು ದೇವಮ್ಮ ಒಂದ್ ಸರಿ ಮಾತಾಡಲಾ ಯೋಳು ಅದಾವ
ಹೆಂಗ ನಾಳೆ ಅಕಿಶ ಅಕಿಗೆ ಹೇಳೇನ್ ಬಿಡು ಈಗ ಸಾನಾಗ ಹೇಳಿ ನೀವ್ ಅದ್ ಕಾಲ್ ಮಾಡಿ ಕೇಳ ಅಂತ ಹೇಳ್ಬಿಟ್ಟು ಎಲ್ಲಾ ಕೇಳ್ಬಬೇಕ ಅಕಿಗೆ ಹ್ಮ್ ಎಲ್ಲಾ ಚೆನ್ನಾಗ್ ಕೇಳ್ಕೊ ಅಂತ ಹೇಳಿ ನಕಗ ಡೌಟ್ ಏನೇನವ ಎಲ್ಲಾ ಕೆಳ್ಕೊ ಅಂತ ಅವ್ರ ತಮ್ಮನ್ ಅವ್ರ ತಮ್ಮನ ಮಾತಾಡ್ಬೇಕು ಬಟ್ ಅವ್ರ ಮಮ್ಮಿ ಫೋನ್ ಐ ಅವ್ರ ಒಮ್ಮೆ ಪೋನ ವಾಟ್ಸಪ್ ಇಲ್ಲ ಆಕಿ ವಾಟ್ಸಪ್ ಯೂಸ್ ಮಾಡಲ್ಲ ಅಂತವರಮ್ಮ ಅಂದ್ರೆ ಫೋನ್ ಮನಾರ್ ಚಂದ ಒಂದದ
ಇ
ಹ ಹ್ಮ ಅವ್ರ ಮ್ಮ ವಾಟ್ಸ್ಪ್ ಯೂಸ್ ಮಾಡಲ್ಲ ಏನ್ ಇನ್ಸ್ಟಾಗ್ರಾಮ್ ಏನ್ ನಾರ್ಮಲ್ ಮೆಸೇಜ್ ಫೋನ್ ಪೇ ಐತಿ ಅವ್ರ ತಮ್ಮನ್ನ ಹತ್ರ ಅವ್ರ ತಮ್ಮ ಹತ್ರ ಫೋನ್ ಅದ ಒ ಸೆಕೆಂಡ್ ಇರುತ್ತಾನ ಈಗ ಬಟ್ ಅವ್ನ ಬಲ್ ಫೋನ್ ತಪ್ಪೇ ಇಲ್ಲ ಮೈನರ್ಲ್ಲ
ಏನು ಹದಿನೆಂಟು ವರ್ಷ ಏನು ಪೊನ್ ಪೇ ಆಗಾಲೇನಾ ಹ ಹೌದಾ ಖರೆ ಅಂತ್ರ ಸು ಅಂತ್ರ
ಈಗ ಕೊರಲಿ ಹದ್ನೆೆಂಟು ವಯಸ್ ತರ ಆದ್ ಆನ್ ಮೈನರ್ ಇದದ ಈಗ ಮೈನರ್ ಅನ್ ತೋರ್ಸದಂತೆಂತ ನಾನ ಓಪನ್ ಆಗೋ ಫೋನ್ ಪೇ ಅವ ಅದೇ ಅಂದ್ರ ಹೋಗ ತೋರ್ಸ್ದಾಗ ಮೈನರ್ ಐದ್ ನೋಡಮ್ಮ ಮಾಡಸ್ಕೊಂದನ್
ನೀವು ನನಗ ಏನ್ ಗೊತ್ತ ಸುಮ್ಮನೆ ನೀವು ಕಾಮಿಡಿಗ ಹಂಗ ಅಂತರಮ್ ಕಣ
ಹ್ಮ ಬೇರೆ ಆಪ್ಗಳು ಅದಾವ ಅಂದ್ರ ಬೇರೆ ಆಪ್ ಮುಖಾಂರ ನಾವ್ ಮಾಡ್ಬೋದು ಫೋನ್ಪೇ
ನಿಮ್ಮ ನೀಲ್ಲ ಮಕ್ಕಮ್ಮ ನಿಮ್ ಮುದಿದನಂತ ಹೋಗಿ
ಮೊಟ್ಟಣ ತತಾಯ
ಹ್ಮ
ಹ ಬುಡು ಸ್ಟೋರಿಯಾಕಿಂತ ಕೇಳೋದ ಆಗೋಲ್ ನನವೇ
ನೋಡಮ್ದು ನಿಮ ಕಾಲ ಯಾರು ನೋಡುದ
ಅಕ್ಕಿಗೇನ ಈಗ ಅವ್ರಿ ಎಷ್ಟ್ ರೊಕ್ಕ ಅಂತ ಅಷ್ಟ್ ಏನು ಸ ಈ ಮೂರ್ ಎರಡ್ ಪ್ಲಾಟ್ ತೊಗಡ್ರ ಅಂತವ್ರು
ಹ್ಮ್
ಲಕ್ಷಕ್ಕೊಂದು ಮೂವತ್ತೈದು ಲಕ್ಷಕ್ಕೊಂದು
ಹ್ಮ್ ಹ್ಮ್
ಹ್ಮ್ ಅದು ಅವ್ರ ಹೆಸರ್ಲಿ ಮಾಡ್ಕೊಲಕ್ಕೆ ಎರಡು ಲಕ್ಷ ಕೊಟ್ರಂತ ಕೈ ನಖಾಾಲೇಗ ಹಐಕೋಟ್ಟತ್ರ
ಇಲ್ಲೇ ಹುಲ್ಬರಗದಾಗೆ
ಹ್ಮ್
ಹ್ಮ್ ಹ್ಮ್
ಈಗಲ್ಲ ಮಸ್ತ್ ನಡ್ದ ನೋಡ ಅವ್ರ ಜೀವನ ಹೇತನಿ ಮೊದ್ಲು ನ ಮೊದ್ಲು ನಮ್ಕಿತ ಕಮ್ಮಿ ಐತ್ ಬಿಡು ಈಗ ಅವ್ರ ಅಣ್ಣ ದುಡ್ಯಕತ್ ಪತ್ತನಲಾ
ಈಗ ಆಕಿ ಒಬ್ಬಕ್ ಚಂದಿದ್ರು ಬಾರಿ ಇರ್ತತ್ತಲ್ಲ ಸ
ಹ್ಮ್ ಆಕಿ ಚಂದ್ಯಾಳಲ್ಲಿ ಈ ಈ ಈಿ ಮುಸ್ಲಿಂ ಆಂಟಿ ಅಂತ ಅಂದಲ್ಲ ಈಗ ಫೋಟೋ ಕಳಸಿದ ನೋಡನ ಹ್ ಅಕ್ಕಿನ ಊರ್ ದಕ್ಕ ಕ ನಕಿ
ಅಕ್ಕಿ ಅಲ್ಲಲ್ಲೇ ಈಕ್ಕಿ ಹೇಳಕತಿಲ್ಲ.
ಹ್ಮ್ ಅದೇ ಮತ್ತತ್ ವೈ್ನದ್ ಉಸರಿ ಹಚ್ಕೊಂಡಳ ಮತ್ತೇನ್ ಎಲ್ಲಾರೂ ಒಂತಾರ ನೋಡ ವೈನದ್ ಉಸಿರಿ ಹತ್ತತದ ಅದು ಮುಸ್ಲಿಮ ಅಟೆ ಜಳಲ್ಲ ಮಲ್ಲ ಎಲ್ಲ ಚಂದ ಇದದ್ದ್ರು ಯಾವಾಗ ಮಕ್ಕಳ ವಿಷಯ ಬಂತ ನೋಡು. ಆಗ ಜಗಳ ಆತಿತ್ತು.
ಹ್ಮ್ ಹ್ಮ್
ಮಗನಿಗೆ ಮ ಮನನ್ ನನ್ಗ ನನ್ ಗಂಡನೇ ಮಾಡ್ಬೇಕಂತ ಏನ್ ಅಲ್ಲಿಲಕ್ಕಿ ನಮ್ದು ನೋಡ್ಕೊಂತ. ಹೇಳ್ರಿ ನಮ್ದು ನೋಡ್ಕೊಂತ ಹೇಳ್ರಿ ಅಂತ ಅತ್ತಿಗ ಹತ್ತಳು ಅಯ್ ನಿಂದೆ ನೋಡೋದ ಏನು ಇನ ಇಷ್ಟ್ ಮಂದಿ ಯಾರ್ ಮನ್ಯ ಇಷ್ಟ್ ಮಂದಿ ಯಾರ್ ಮನ್ಯಾಗ ಅಂತಿದ್ಲ ಅಂತ ಕ ಯಾರ ಹಂ ಅಂಟಿ.
ಹ್ಮ
ಅದು ಏನಾಗದ ಈಕಿ ಮಾಲಾನ್ ಅಂಟಿ ಇಲ್ಲ ಈಕಿ ಮುಸ್ಲಿಂ ಅಂಟಿನ ಮನೆ ಬಲಿ ಅಕ್ಕಿನ ಊರ್್ದ--ಕ್ಕಿನೇ ಅಕ್ಕಿ ಅಕ್ಕ ಆ ಹಾ ಈ ಇಕ್ಕಿನ ತೋರ್ಸಳಾ ಈಕ್ಕಿ ಎಲ್ಲಾ ಹತಾಳಕಿ ಪೋನಚ್ಚಿ ಹಿಂಗ ಹಿಂಗ್ ಮಾಡಕತ್ತರಕ್ಕ ಸುಮ್ಮನೆ ತೋರ್ಸಿದಿ ನೀನು. ಚಂದಾರ ಅಂತ ಹೇಳ್ಬಟ್ಟ್ಟ ಈಗಿತ್ತು ಈಗಿ. ತೋರ್ಸಳ ಈಿ ಮಿ ಬಾಜು ಯಾರ ಚಂದನ ಹುಡುಗ ಓದನ ಸಿಸ್ಟಮೆಟಿಕ್ ಅನನ್ ತಿಕ್ಕಿ ತೋಸಳ. ಈಗ ಈಗ ಉಲ್ಟಾ ಹೊಡದ ಇದ್ದ್ದ ಈ ಪಾಪ ಅಮಸ್ಾ ಪಾಪ
ಈಗ ಮದ್ ಎಷ್ಟು. ಹ
ಎಷ್ಟು ವರ್ಷ ಆಯತ ಮಾಡ. ಆಕಿ ಆರಾಮ್ ತಪ್ಪದ ಅಂತ ಒಂದ್ ಸಟ್. ತ್ತಿನೋಕಿ ಮುಖ ತೋರ್ಸೆ ಇಲ್ಲ ಅತ್ ನೋಡರು.
ಯಾರಿಗೆ.
ಹಾ ಅವ ಈನಿಗೆ ತೋರ್ಸಿಲ್ಲ ಅಂತ ಅವ್ರು.
ಹ
ಎಲ್ಲಿ ಏನ್ರ ಹೇಳ್ತಾಳ ಬಾ ಈಕಿ ತವ್ರ ಮನಿ ಕಡ ಹುಚ್ಚಿಡ್ತಾಳ ಬಾ ಅಂತ ಹೇಳ್ಬಿಟ್ಟು. ಒಟ್ಟೋಟ್ಟು ಮಾರಿನ ತೋರಿಸಿರೋಡದು ಎಲ್ಲಾ ನೀರಮ ಅಂದ್ರ.
ನೀ ಹ್ಮ
ಹ್ಮ
ಮಳಿ ಬರ್ತ ನೋಡ ರಾತ್ರಿ ಸಂತ ಕಂಡತೇನೆ ಈ ಮಮ್ಮಿ ಎನ ಮಾಡಕತರ
ನಮ್ಮಮ್ಮ ತುಂಬಾ ಬಿಜಿ
ಹ ಅವ್ರ ತಂಗಿದ್ ರೀತಿ ಮಾತಾಡಕದಾಗ ಅವ್ರ
ಅಕ್ಕ ಮಾಡೋವ್ರೆ ಅವ್ರ ಅಕ್ಕನ ಗೂಡ ಮಾತಾಡ್ತವ್ರೆ
ಹ್ಮ್
ಯಾಕ ನಮ್ಮ ಮಮ್ಮಿ ಅಂತೀ ನಿಮ್ಮ ಅಕ್ಕಾನ
ನಿಮ್ಮಮ್ಮಿ ಅಲ್ಲ ಫಸ್ಟ್
ಹ ಆಮಲ್ಲಾರ ನಿಮ್ಮ ಅಕ್ಕ ಅಲ್ಲ ಒಪ್ಕ
ಈ ಸ್ಟೇಟಸ್ ನೋಡ್ಬಡ್ತು ನೋಡ್ಲ ಬೇಡ ಅ
ನೋಡ್ ನೋಡು ನೋಡು ಲೈಕ್ ಕೊಡು ಹಂಗ ಏನಾರ ಆತ್ತರ್ ಅದ ಅಡ್ಡ ತಿಡ್ಡಿ ಇಟ್ಟ್ರ ಅಂದ್ರ ಲೈಕ್ ಕೊಡು
ಅಣ್ಣತ್ಡೀ ನಾವು ಈಗ ನೋಡಿದ್ರ ಮತ್ತೆ ಪೋನ ಹಚ್ಚಾನಗ ಆ
ಹಂಗ ಅಡ್ತದು ಸ ತು ನೋಡ ಕ ಹೋಗಬೇಡ ಕಂಟ್ರೋಲ್ ಯುವರ್ ಸೆಲ್ಫ್ ಕಂಟ್ರೋಲ್ ಯುವರ್ ಮೈಂಡ್ ಕಂಟ್ರೋಲ್ ಪಾ
ಅವು ಇಳನಳ್ಳಲ್ಲ ನೀಂಗಪ್ಪಾನಗೆಳನ
ಹೌದಾ ಏನಂತಂದ್ರರು ಅಂತ ಪರಿಗತಕ್
ಅ ಅ ಅಮಂತಾನ ಹಚ್ಚಿಲ್ಲಾ ಅಂತ ಹೇಳ ತಾನ ಅವ ಅಚ್ಲಾರ ಅವ ನನಗೆ ಅಚ್ಚದೇಲ್ಲ ಫೋನ್
ಹ್ಮ್ ಏನ್ ಇರ್ತದತಿ ಗರನ್ ಮಾತಾಡ
ಹ್ಮ್ ಸ್ವಲ್ಪ ಮಾತಾಡಿದಕ್ ಮಾತಾಡಿದಕ್ ಗಾಗ ಸ್ವಲ್ಪ ಗೊತ್ತ ನಿನಾಗ
ಹಾ
ಹ್ಮ
ನಿಂಗಪ್ಪಣನನ್ ಗೂಡ ಯಾಕ್ ಮಾತಾಡ್ದಂತ ತ್ತ ಜೋರ ಅವ್ರೆ ನ್ ಪರಿಸ್ಥಿತಿ ಹೆಂಗ ಆಗಿಬಿಟದೆಲ್ಲ
ಮಳೆ ಪರ್ತ ಸೌಜನ್ಯ ಬಟ್ಟೆ ಅದು ಹಗ್ಯಾರಲ್ಲ ಎನ್ ಅಟೆಂಡೆನ್ಸ್ ಹ್ಮ ಹಾ ಇದನ್ರಿ ಮಾತಾಡಲ್ಲ
ಮಾತಾಡ್ತಿದ್ದೀನಲ್ಲ ಏನ್ ಮಾತಾಡ್ಲಿ ಮತ್ತೆ
ಐದು ನಕ್ಷತ್ರಗಳು ತಿಂದ್ರೆ
ಇಲ್ಲ ನಾವು ಮದ್ವೆ ಬಂಗಾರ ತಿಂದ್ವಿ
ನಾವವು ನಿಮ್ ಊರಿಗ್ ಬಂದಾಗ ಐದೇ ನಕ್ಷತ್ರ ಕೊಡ್ಸ್ತೀವಿ ತಿ ರಾ
ಕತ್ತಲು ಏನದು ಕತ್ತಲು ಮುಂದೆ
ತ್ತಲ್ಲ ವಿಸಮಯ
ಕತಲು ಬಿಸ್ಮಯ ಅಂತ ತುಂಬ
ಕತ್ತಲು ವಿಸ್ಮಯ ಕೊಡ ತರೇನಾ ಈಗ ಮೊದ್ ಇದು ಕೊಡ್ತಿರವ ನಮ್ಗೆ ಐದು ನಕ್ಷತ್ರ
ಅಂದ್ರು ಏನೇ ಹೇಳು ಅಷ್ಟ್ ಹೆಸರಲ್ಲಿ ನಮ್ಗೆ ಇಷ್ಟವಾಗಿದ್ದಂತಂದ್ರೆ ಐದ್ ನಕ್ಷತ್ರಗಳೇ ಇಷ್ಟು ಚಂದದಿಲ್ಲ ದಸ ನಿಜ ಮಸ್ ತ ನೋಡಿ ಏನ್ ತಿಳ ಓಿಸಸ್ತಾವ್ ನೋಡು ಇನ್ಸ್ಟಾಗ್ರಾಮ್ಗ ಗ ಯಪ್ಪ ದೇವ್ರ ಅದ ನೋಡ್ ತಕ್ಷಣ ಫ್ಲಾಶ ಆಗಿಬಿಡ್ತು ಊದೆಲ್ಲ
ಪಾಗು ಏನಂತ ಫಜಲ್ ಫಜಲ್ ಕ್ವನ್ಸ ಫಜಾಲ್ ಫಲ್್ಟ
ಹ್ಮ ಇ ಜಗತ್ನಾಗ ಎಂತ ಮಾಲದ ಆ ಮಾಲ್ಗೆ ಯಾರ್ತರಿ ನಿಂ ಇಷ್ಟ ನಗು ಅಂತ ಬರ್ತದ ನೋಡ್ತ ಅವದೆಲ್ಲ ಈ ತರ ತಿಂಕ್ ಮಾಡ್ತಾರ ಮಂದಿನ್ ಯಾಕಿಂತ ತಿಂಕ್ ಬರ್ಲ ಅನ್ಬಿಡ್ತದ
ಹ್ಮ
ನನಂಗ ಅಂತ ತಿಂಕ ಬರ್ಲ್ಲಾ ಬರಿ ಆಡ ಕೂಡ ಜಗ ಆಡ್ರ
ನಿಗ ನೋಡಕತಿದನಪ್ಪ ಸಿಕ್ತ ಅಯ್ಯೋ ನಾ ಹ ನ ಹ
ಮಂಜ ಮಂಜ ಮಜ ಅಂತ ಅದು ಒಂದ್ ರೀಲ್ಸ್ ಅದ ಹ್ಮ್ ನಿಮ್ಮ ಅಪ್ಪ ಅವ ಏನ್ ಕಲ್ಸಿಲ್ಲ ಏ ನನ್ಗ ಏನ್ ಅದ್ ಮಾಡಕ್ ಬರ್ಲಿ ಇದ್ ಮಾಡಕ್ ಬರ್ ನಾವನ್ ಕಲ್ತಿದ್ದ ಅವರು ಮಾಡಕ್ ಬಿಟ್ರಿ ಏನ್ಂದ ಏನ್ ಕಲ್ತಿದ ಹೊುತ್ತಿಗೆಸದು ಅಂತಳಕ್ಕೆ
ನೋಡಿ
ಹರಂತವತ್ತಾಯ
ಅವ್ರಲ್ಲ ಯಾರ ಒಬ್ಬಕ್ ಎಣ್ಣಡ ಅಲ್ವಾ ರೀಲ್ಸ್ ಮಾಡ್ತಿದ್ರಲ್ಲ ಅವರು
ಹ್ಮ್ ಯಾರ
ರೀಲ್ಸ್ ಮಾಡಲ್ಲ ಇನ್ಸ್ಟ ಅವರು
ನಂಗೆ ಗೊತ್ತಿಲ್ಲಪ್ಪ
ನಮ್ ರೂಮ್ಲ್ ಮೇ ಬ ಕುಮತ್ನೂ ಮೆವೊ ಶಾ
ಇ ಕರ್ ತಿನ್ಬೇಕ ನೀರ್ ಸೌಜನ್ಯ ಅದ ಅದ ಅದ
ಯೆನು ನ ಹ್ಮ ಮುಚ್ಚಡ್ಕ ಬಾಕ್ ಮ ಚಳುವ
ಈ ಸೂಟ್ ಪ್ಪೇಲ
ನಾಳೆ ಜೋಟ
ನಾಳಗ್ ಸೂಟ ನೋಡುವ
ಮಸ್ತ್ ಮಜಾ ಮಸ್ತ್ ಮಲ್ಲ ಐಕೆ ಅಂತ ನಳೆ ನಳೆ ಸ್ರ ಹ
ಚಂತಾನ ಅದೇನ್ ಮಾಡ್ರಿಷ
ಹ್ಮ ನೋಡ್ ನೀ ಅಸ್ಟೇ
ನಮ್ಮಯ್ಕ್ ಕೇಳ್ತಾಳ ಈ ಎಂತದ ಮಾತಾಡ್ತ ಹ್ಮ್